ಹಲೋ
ಹಲೋ
ಹಾ ಅಕ್ಕ
ಆರಾಮ ನಾನ್ ಆರಾಮ ಇದೀನಿ ನೋಡು ಏನ್ ಮಾಡ ಆತರ ಎಲ್ಲರೂ ಮನ್ಯಾಗ
ಏನ ಇಲ್ಲ ಅಳಕ್ಕ ಮಕ್ಕಳನೆ ಎಲ್ಲಾ ಸ್ಕೂಲಗ್ ಕಳಸಿವವಿ ಹಾ ಅವ್ರೆಲ್ಲಾ ಸ್ಕೂಲ್ ವಗ್ಯರ ನಾ ಕುಂತಿದೀವಿ ನೋಡ್ರಿ
ಹ್ಮ್ ಹ್ಮ್ ಹ್ಮ್
ಹ ಅಷ್ಟ ಮೂರ್ ಜನ ಅಲ್ಲಾ ಇಬ್ರನೇ ಹೊಲ್ಕ್ ಹೋಗ್ಯರ ನಾ ಮನ್ಯಾಗದನ್
ಹೌದನ ಎಲ್ಲಾ ಅಡಗಿ ಬರ್ತದ ನಿಂಗ ಮಾಡಾಕ ರೊಟ್ಟಿ ಚಪಾತಿ ಹೋಳಗಿ ಹ್ಮ್ಮ ನಿಮ್ ಮಾಂಸಾರನನು ಮಾಡ್ತಾರೆನು ಮನ್ಯಾಗ
ಹಾ ಮಾಡ್ತಿವಕ್ಕ ಹಾ ಅಕ್ಕಾ ಹಾಕ್ದನುೂ ಬರ್ತದ ಆದ್ರ ನಾನನ್ ಅದನ್ ತಿನ್ನಾಕ ತಿನ್ನಾಕ ಹೋಗಲ್ಲ ಜಾಸ್ತಿ ಅದನ್ನ ಅಡಗೆ ಮಾಡಲ್ಲ ಬರ್ತದ ಮಾಡಲ್ಲ ನಮ ತಂಗಿ ಮಾಡ್ತಾಲ ಅವಳ ತಿಂತಾಲಾ ಚಿಕನ್ ತಿಂತಾವ ಅವಳ ಆದ್ರ
ನೀತಿನಲ್ಲ
ತಿನ್ನಕ್ ಹೋಗಲ್ಲ ಅದನ್ನ ಮುಟ್ಟಕ ಹೋಗಲ್ಲ ಅದು ತ ಯಾವಾಗ್ಲ ತಿಂದಿಲ್ಲಕ್ಕ ನ ಹುಟ್ಟಿಂದ ತಿಂದಿಲ್ಲ ಆದ್ರ ತತ್ತಿನ ನನ್ ಇಷ್ಟ ಅದಾಗ ಒಂದದಿನ ಯಾವಾಗಾರ ತಿಂತಿನಿ ಅದನ್ನು ಇಷ್ಟ ಆಲಿಕ್ಕೆದ ನೋ ತಿಿನಲ್ಲ ಹಾ ಅದನ್ ಮಾಡಕ ಅಂದ್ರೆ ಉಳ ಉಳ್ಕದ್ ರೊಟ್ಟಿ ಫಲ್ಯ ಉಳ್ಕದ ಇದ್ದೇ ಅಡ್ಗಿ ಪೂರ್ತಕ್ ಇದೇ ಬರಲ್ಲ ಅನ್ನಲ್ಲ
ಅಬ್ಬಬ ಹ್ಮ ನನ್ಗೆ ರೊಟ್ಟಿ ಒಂದ ಸ್ವಪ ಕಷ್ಟ ಷ್ಟ ಹೋಳಗ ಅಂತ್ತ್ರ ಬರದೇ ಅಲ್ಲ ಬರಲ್ಲ ನಾವ್ ಮಾಡಿಲ್ಲ ಒಂದಿದಿನನು ನನಗ ಬರಲ್ಲ
ಹಾ ಹಾ ಅದೇ ಏನೂ ದೊಡ್ಡದು
ಅದು ಇನ್ನೊಂದ ನಮ್ಮ್ ಮನೆಗೆ ಅಂಗಡಿ ತನ ಆಳ್ಗಳು ಮಾಡುವ ತರ ಚಪಾತಿ ಎಲ್ಲಷ್ಟು ಅದ ಯಾವಾಗ ಒಂದಿನನನ ಮಾಡ್ಬೇಕಾಯತಂದ್ರ ನಮ್ಮ್ ವಹಿನಿಯರೇ ಮಾಡ್ತಾ ಇಲ್ಲ ನಮ ಅವ್ವ ಅರೆ ಮಾಡ್ತಾ ಹಿಂಗ ನನಗ ಬರಲ್ಲ
ಹಾ ಹಾ ಹಾ ನಾವ್ ಇಲ್ಲವ ಮಾಡ್ತೆವೆ ಮತ್ತ್ ನಾವ್ ಮಾಡ್ಲೇಬೇಕಲ್ಲ
ಹದಾ ಇದು ಏನ್ ನಿಮ ಊರಾಗ ದೇವಸ್ಥಾನ ಬರಿ ಅದಂತ ಹೇಳಿದ್ರ ನೋಡಕ್
ಇದು ಆ ದೇವ್ರ ದಾಸಮಯ
ಹೌದಲ್ಲ ಹೊಳಿ ಅದು ಏನ್ ಎಲ್ಲಾ ತರ ಆದ
ಬಾವಿ ಅದ ಅಕ್ಕ ಏಳ ಏಳು ತೀ ಎಷ್ಟ ಏಳು ತೀರ್ ಬಾಯಿ ಅದಾವ
ನೀ ಹೋಗಿ ಏನೂ ಒಂದ್ಸಲ ನೋಡಕ
ಹ ನಮ್ಮ್ರು ಎಲ್ಲಾ ಹೋಗಿನ್ ಜಾತ್ರೆ ಆತದವು ಇದ್ರದ ಮಣ್ಯ ಮಾರ್ಚೋಳೋ ಜಾತ್ರೆನೂ ಆಯ್ತು
ಹೌದಾನೇ ಗ್ರ್ಯಾಂಡ್ ಆಗ್ತಾನ
ಇಲಕ್ಕ ಗ್ರ್ಯಾಂಡ್ ಆಗತ್ತ ಅಂದ್ರ ಪಶ್ನೆ ವಚನಗ ಲ್ಲ ದೇವ್ರದ ಹಸಿಮಯ್ಯ ಹಾಗಾಗಿ ಸ್ವಲ್ಪ ಗ್ರ್ಯಾಂಡ್ ಆಗುತ್ತೆ
ಹೌದಾ ಲಿಂಗುಗಳು ಎಲ್ಲಾ ದೇವಸ್ಥಾನ ಬಾರಿ
ಹಾ ಹೌದಕ್ಕ ಈಗ ನೋಡು ಅವು ಮನಿ ಸುತ್ತ ದೇವಸ್ಥಾನದಿಂದ ಮೊದಲ ಮನನೆ ಕಟ್ಟಿಬಿಟ್ರ ದೊಡ್ಡ ದೊಡ್ಡವರು ರೆಡ್ಡಿಡೆರ ಮಂದಿ ಅ ಹೆಂಚಿ ತ ಮನ ಅದ್ ಮೂರ ಅಂತಸಿನ ಎರಡು ಅಂತಸಿನ ಈ ಗೌರ್ಮೆಂಟ್ತ್ರ ಏನ್ ಆದೇಶ ಆಗದ ಅದ್ರ ಸುತ್ತಮುತ್ತ ಅಂದ್ರ ಒಳಗ ಅದು ಮನಿ ಏನೋ ನಿಧಿ ಅದಾವಂತ ಮನಿ ಬುಡಕ ಅವ ಎಲ್ಲಾ ದೇವಸ್ಥಾನದ ಹಾ ಏನ ಬಂಗ ಬಂಗಾರದು ಏನ ಲಿಂಗೋ ಅಷ್ಟ ನೂರ್ ಲಿಂಗೋ ಅದ ಅಂತ ನೂರ ಒಂದ್ ಇಲ್ಲ ನೂರ ಅಂತ ಅವೆಲ್ಲಾ ಹೊರಗ ತೆಗಿಬೇಕ ನಿವುಗಳೆಲ್ಲಾ ಕಿತ್ಬೇಕಂತ ಬಂದದೀಗ
ಹ್ಮ್ ಹ್ಮ್ ಹ್ಮ್
ಅದನ್ನೆಲ್ಲಾ ಕಿತ್ತಿ ಈಗ ಯಾವಾಗ ಹೊಳ್ಳಿ ಮನಿಗಳ ಅವ್ರಿಗೆ ಬೇರೆ ಕಡೆನೂ ತೋರ್ಸ್ಯಾರ್ ಅಲ್ಲಿ ಮ್ಯಾಗ್ ಮೊರಾರ್ಜಿ ಸ್ಕೂಲ್ ನೋಡಿರ್ಬೇಕಲ್ಲಾ ನಮ್ದು
ಸ್ಕೂಲಾ ನೋಡಿರ್ಬೋದು ಅದು ಜಾಸ್ತಿ ದಿನ ಆಯ್ತು ನಾ ಬಂದು ಅವಾಗ ನಾ ಸಣ್ಣಕ್ಕಿದ್ದೆ ಅವಾಗ ಒಂದ್ಸಲ ಬಂದಿದ್ದೆ ದೇವಸ್ಥಾನ ನೋಡ್ಬೇಕು ತಿರುಗಾಡೆ ಅಂತೇಳಿ ಬಂದಿದ್ದೀ ಅಷ್ಟೊಂದ ತಿಳೋಕ ಇರ್ಲಿಲ್ಲಲ ಆ ನೀರು ಬಾವಿ ಒಂದೇ ಖನ ಆಗ್
ಇಲ್ಲ ಹಾಲ್ ಬಾಯಿ ಅಂತದ ಹಾಲ್ ಹಾಲ್ಕಂತ ನೀರ ಒಂದಂ ಟೈಮ್ ನ ಇದು ಸಕ್ರಿ ತೀರ್ಥ ಹಂತದ್ ಸ ಬಾಯ ಹಾಕೊಂಡ್ ಬರೀ ಸಕ್ರಿನೆ ಅವ ನೀರ್.
ಅಹೇ
ತರದ ಬಂವಿಗೋಳ ರಾಮ್ ತೀರ್ಥ ಲಕ್ಷ್ಮಣ್ ತೀರ್ಥ ಬಾಳದ ಯೊಳ ಬ್ಯಾಂವಿ ಅದಾವ್ ಒಟ್ಟ
ಏಳು ಬಾಯಿ ಒಂದೊಂದ್ ಹೆಸರ ಆದಾವೇನ
ಮನಿಗಿ ಒಂದೊಂದ ಅದಾವ ಅಕ್ಕಾ.
ಹ್ಮ್ ನೀವ್ ಆ ಊರ ಅದು ಬಾವಿ ಒಳಗಿನ ನೀರ್ ಕುಡಿತಿರ ಏನ್ ಇಲ್ಲ
ಇಲ್ಲ ಇಲ್ಲ ಬಾಂವ್ಯಾನ್ ನೀರ್ ಕುಡಿಯಲ್ಲ ಇವು ಫಿಲ್ಟ್ರರ್ ನೀರ ಇ ಬೋರ್ವೆಲ್ ನೀರ್ ಬರ್ತಾವ
ಮತ್ತ ಅದ ತೀರ್ಥದ್ ನೀರ್ ಏನ್ ಮತ್ ಒಳ್ಳೆ ನೀರ್ ಅಂತ ಹೇಳ್ತಾರಲ್ಲಾ ಯಾಕ
ಯಾರೂ ಕುಡಿ ಯಲ್ಲಕ್ಕ ಒಂದು ಬಟ್ಟೆ ಒಗ್ಯಾಕ್ ಮಾಡ್ಯಾರ್ ಬಾಂವಿ ಅದನ್ನ ಒಂದ್ ಬಾಯಿ ಇಸ್ಯಾಡಾಕ್ ಮಾಡ್ಯಾರ
ಅಯಯ್ಯ ಹ
ಈ ಹಿಂಗೆಲ್ಲಾ ಹಡದಾಗ ಅದು ಪೂಜೆ ಮಾಡಕದು ಹೊ ತರಲ್ಲ ದಿಡ ನಮಸ್ಕಾರ ಹಾಕಿ ಗಂಗಾಮಗು ಗಂಗ ಮಗು ಹಾ ಗಂಗ ಮಗು ಹೊತಾರ ನೋಡ್ ಅಂತಾರಲ್ಲ ಅದಕ್ಕದ್. ಹ್ಮ ಹಂಗ ಹಂಗ ಅದ ಒಂದ್ ಬಾಯಿ ಹಾಲ್ತಿರ್ತಿ ಬಾಯಿ ಅದು ಫುಲ್ ಪ್ಯಾಂಟ್ಯೂನಿಗಿ ಅದ ಅದಕ್ ಇಷ್ಟೇ ಮಾಡಿ ಅಷ್ಟೇ ಮುಚ್ಚಬಿಟ್ರದ ಸ್ವಲ್ಪೇ ಕಾಣ್ತದ ಅದ ಆ ಇನ್ನ ಒಂದ ಎರಡ್ ಬಾಯಿ ಅಕಡೆ ಫುಲ್ ತಳಗ ದವು ಅವ ಹೋಗಾಕು ಬರಲ್ಲ ಹತ್ತಾಕು ಬರಲ್ಲ ಅವ.
ಅ ನೋಡ್ ತಕ್ಕಂಗ ಐತಿ ಅಂದಂಗ್
ಹ್ಮ ಪುಲ್ ಹಿಂಗ್ ದಾಸಮಿಯನ್ ಗುಡಿ ಹಿಂಗ ಯಾವ್ದ್ರ ದೇವಸ್ಥಾನ ಶಿಲೆಗಳು ಹೆಂಗ ಕೆತ್ತಿರ್ತಾರೆ ಒಂದೊಂದ್ ಕಲ್ಲಿನ್ ಮ್ಯಾಲ್ ನು ಶಿಲೆ ಆತರ ಅದಾವ ನೋಡ ಅವ
ಹೌದಲ್ಲ ಅಷ್ಟು ದೊಡ್ಡ ಇದ ಅದಲ್ಲ ಅಲ್ಲಿ. ಇನ್ನ ಹ್ಮ್
ಎಂತಿತ ಸಿನಿಮಾ ಸ್ಟಾರ್ ಗಳು ಬರ್ತಾರಲ್ಲ.
ಹೌದಲ್ಲ ಹು ಹು ಹೌದೌಹೌದ ಬರ್ತಿರ್ಬೇಕ ನಾನಗ ಅಂದ ಕೇಳಿದ್ದೆ. ಜಾತ್ರೆ ಭಾರಿ ಆಗ್ತದ ಅಲ್ಲೆಲ್ಲಾ ನೋಡ್ತಕ್ಕದಐತಿ ಹೌದನ ಹ್ಮ್ ಹ್ಮ್ ಹ್ಮ್. ಹೌದಾ ಅಲ್ಲೆಲ್ಲ ಏನ್ ಜಾತ್ರಿ ಬಂದಾಗ ಅಷ್ಟೇ ಆ ದೇವ್ರಗಿ ಕೇರ್ ಮಾಡ್ತಾರ ಏನ ಎನಿ ಟೈಮ್ ಪೂಜಿ ಪುನಸ್ಕಾರ.
ಸೋಮಾರಕೊಂದ ಪೂಜಿ ಲಿಂಗು ಪೂಜಿ ಮಾಡ್ತಾರ ಎಲ್ಲಾ ಶ್ರಾವಣದಾಗ್ ಫುಲ್ ಎಲ್ಲ ಯಾವಾಗು ಪೂಜನ ಮಾಡ್ತಾರ ಅಲ್ಲಿ.
ಯಾರರ ನೋಡಕ್ ಬರ್ತಾರ ಬೇರೆ ದೇಶದಿಂದ ಅಲ್ಲಿಗೆ
ಅ ಬರ್ತಾರಕ್ಕ ಅವಾಗವಾಗ ಯಾರ ದೇವಸ್ಥಾನದೊಳಗ ಮತ್ತ ಅಕಿ ಪಿಕ್ಚರ್ ನಟಿ. ಉಮಾ ಶ್ರೀ ಮನಿ ದೇವ್ರತ್ ನೋಡದು ಅಕಿ ಜಾ ಜಾತ್ರಿಗಿ ಒಮ್ಮಿ ಪಿಕ್ಸ್ ಬರ್ತಾಳ ನೋಡ ಅಲ್ಲಿ.
ಹೌದಲ್ಲ ಹ್ಮ್.
ಅದಕ್ಕೆ ಸ್ವಲ್ಪ ಏನ ಸಿನ್ಮಾಗೋಳ ಮಾಡ್ಬೇಕ. ಯಾಕಂದ್ರ ಅಂತ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಅವ ಮನಿಗಿನೇ ಎಲ್ಲ ಕಿತ್ತಿ ಜಾಗ ಅಗ್ಗಲ್ ಮಾಡಿ ಈ ಚಂದಾಗ ಇದು ಮಾಡೋರ ಪ್ರದನ್
ಹೌದಾ ಹ್ಮ.
ಚಂದ ಅದಾ
ಅದೇ ಅಲ್ಲಿ ಅದೇ ಅಮ್ಮ ಅವ್ರ ಅನಕತಿದ್ರ ಅಲ್ಲಿ ದೇವಸ್ಥಾನ ಮಸ್ತ್ ಐತಿ ಬಾವಿ ಅದವ ಲಿಂಗು ಅದವ ಆ ಊರಿನಂತದ ಇವನೇ ಇರಲ್ಲಿಲ ಜಾತ್ರೆನು ಚೆಂದ್ ಆತದ ಅಂತ ಅಂದಿದ್ರ ಅವ ಹ್ಮ ಒಳ ಲಿಂಗು ಒಳ ಅದವು ಹ ಹಂಗೆ ಹ್ಮ ಎಲ್ಲಾ ಜನ ಈಸಾಡ್ತಾರ ಅಲ್ಲೆಲ್ಲಾ ಚನ್ನಾಗೈತಿ ಒಂತಾರ ನೋಡಾಕ
ಇವಾಗ್ ಬ್ಯಾಸಗಗಂತರು ತುಂಬಿರ್ತಾರ ನೋಡ್ ಮಂದಿ ಈಸಾಡಕ್ದ ಒಂದಿದ್ರಾಗ
ಸರ್ಗಾವಳಿ ಇದು ಬರ್ತಲ್ಲ ಅದೇನು ಸಂಕ್ರಮಣ ಕಂತ್ರು ಏಳಾರ್ದಷ್ಟು
ಹಾ ಹೆಣ್ಮಕ್ಳು ಓದತಾರ ಮಾಡಕ್ ನಮ್ ಮನ್ಯಾಗು ಒತರ ಸಂಕ್ರಮಣ ದಿನ ಜಳಕ ಮಾಡಿ ಬರ್ತ ತರಲ್ಲ ಹೋಗಿ
ಹ್ಮ್ ಅದು ಎಲ್ಲೋ ಅಲ್ಲಿಂದ ಬಂದ್ದ ತೀರ್ತ ಐತಿ ಎಲ್ಲ ಅಷ್ಟು ದೂರ ಹೋಗಕ ಆಗಲ್ಲಗಿ ಇದೇ ಐತಿ ಅಂತ ಅಂತಕಿದ್ರವತ ಹ್ಮ್
ಚಲೋ ಅದ ದೇವಸ್ಥಾನ ಹಾ ಅಕ್ಕ ಮಲ್ಲದಾಗು ನಮ್ಮಂದಿ ಬಾಳದಾರಲ್ಲ ಅಲ್ಲಿ
ಹ ಅದಾರ.
ಅದೇ ಮಣ್ಣೆ ಮಣ್ಣೆ ಒಂದ್ ಹುಡ್ಗಿ ಮದ್ೆ ಆಐತ್ತ್ ನೋಡೋದು
ಹಾ ವಿದ್ಯಾ
ಯಕೆ ನ ಹೆಸರು ವಿದ್ಯಾನ
ಹ್ಮ ಹುಡ್ಗಿ ಹೆಸರ ವಿದ್ಯಾ ಮತ್ತತ್ ಅವ್ರ ಅಂಟಿ ಅದಾರಲ್ಲ ಅವ್ರ ಅತ್ತಿ ಅವ್ರ ಮಾಮನ ಇಂತಿ ಅವರೆಲ್ಲ ಅರಲ್ಲಾ ಇ ನಮ್ಗ್ ಪರಿಚದರ್ ಅವ್ರರುನು
ಹ್ಮ್ ಹುಡ್ಗಿ ಅವ್ರಿಗೆ ಕೊಟ್ರಲ್ಲ
ಹಾ ಅದು ಇಲ್ಲೇ ನಮ್ಮೂರಿಗೆ
ಹೌದಾ ಇನ್ನೊ ಒಂದು ಆ ಕಡೆ ಕೊಟ್ಟಿದ್ರವ ಆದ್ರೆ ಅವ್ರ ಮನಿ ಅಕಡೆ ಇದಾವಲ್ಲ ಸುಂಕೇಶ್ರರಳ ಅಂತೇಳಿ ಅಲ್ಲಿ ಕೊಟ್ಟಿದ್ರಳ ರಾಯಚೂ ಡಿಸ್ಟ್ರಿಕ್
ಹಾ ನೀ ಹುಡುಗಿ ಹೇಳತ್ತೇನೆ ಹ್ಮ ಹೌದೌದು ಆ ಜ್ಯೋತಿ ಪ್ರೀತಿ ಹ್ಮ ಅವಡ್ಗೆ ಹಾ ಹ ಮಾಡಿದ ಮನ್ ಆಯ್ತು ಇಲ್ಲೇ ನಮ್ಮೂರರ ಅವರು ಇಲ್ಲೇ ಇರ್ತಾರ ಬರ ನಮ್ಮೂರಿ
ಬರಣ ಬರ್ಣ
ಹ ಸಲ ಬರಕತಿರ್ತವ ನಮ್ ಮೂರ್ ಜಾತ್ರಿ ಹ್ಮ್ ನಮ್ಮ್ಊರಾಗ ಅದೆ ಅಮೇಜ್ ಹತ್ರ ಚಂದ ಗ್ರ್ಯಾಂಡ್ ಮಾಡಾರ್ತ ತರ ಮಸ್ತ್ ಆತದ ಜನ ಎಲ್ಲಾ ಚಂದ ಆತ ನಮ್ಮ್ಊರಾಗ ಎಲ್ಲ ಅದಂತ ದೊಡ್ಡ ಜಾರೆ ಅಂದ್ರೆ ಅದೇ
ಇದ ದೇಮವ ಜಾತ್ರನೆ
ನಮಲ್ಲಿ ಜಾಸ್ತಿ ದೊಡ್ಡದ್ ಮಾಡದು ಆವತ್ತಿನ ದಿನ ಎಲ್ಲಾ ಸುತ್ತದ ಊರರು ಬೇಕಿದ್ದ್ರ ರಿಲೇಷನ್ ಚೆನ್ನಮ್ಮ್ ಮಂದಿ ಮಕ್ಕಳು ಬರ್ಲಾರ್ದರು ಮಾತ ಬಿಟ್ಟರು ಮಾತಾಡರು ಎಲ್ಲಾರೂ ಬರ್ತಾರ ಅವತ್ತಿನ ದಿನ
ಹ್ಮ ಮದುವ
ಸ ಚಂದಾಗ ಆಕತ್ ನಮ್ಮ್ೂರಾಗನಗ ಆ ಸ್ಕೂಲ್ಗೆ ಭ ಒಬ್ಬ ಅಲ್ಲೇ ಇದಕ್ ಹೋಗ್ತಾನ ಕೆಂಬ ಭಿ ಹೋಗ್ತಾನ ಒಬ್ಬ ಇಲ್ಲೇ ಹೋಗ್ತಾನ
ಏನ್ ಪ್ರೈವೇಟ್ಚ್ಚೇ ಗೌರ್ನಮೆಂಟ್
ಹ್ಮ್ ಒಬ್ಬ ಪ್ರೈವೇಟ್ ಅದಾನ ಒಬ್ಬ ಗೌರ್ಮೆಂಟ್ ಹ್ಮ್ ಈಗ ಒಬ್ಬ ಹತ್ತನೇ ತರಗತಿ ಹದಕತಾನ ಒಬ್ಬ ಒಂಬತ್ತನೇ ತರತಿ ಹ ದೊಡ್ಡ ಮನ ಹತ್ತದನ ಸಣ್ಣವೇನದ ಒಂಬತ್ತುದನ
ಹ ಹಾ ಇಬ್ಬರು ದೊಡ್ಡೋರು ಹೇಗ್ಯಾರವ
ದೊಡ್ಡವರಗ ನಮ್ಮ ಮದ್ನುೂ ಜಲ್ದಿ ಹಗ್ಯದ ನಮ್ಮ ಮಕ್ಕಳನು ಜಲ್ದಿ ಆದವು
ಹ್ಮ್ ಹ್ಮ್ ಹ್ಮ್ ಆಯ್ತ ಅವ್ರ ಮುಂದಲ್ಸ್ ಕಾಲೇಜ್ಗೆ ಹಕ್ಕರ ಮಕ್ಕಳ
ತರ ಹೋಗತ ಒಬ್ಬೋಗತಾ ಒಬಯನ ಇಲ್ಲೇ ಇರ್ತಾನ ಹಾ
ದೊಡ್ಡೋರಾಗತ್ತ
ಹಾ ಕಲಿ ಕಲ್ಸ್ಬೇಕ ಅವೆಲ್ಲ ಅವ್ರ ನೋಡವಲ್ ಅಂತಿರ್ತಾವ ಹಗೆಲ್ಲಾ ಮಾಡ್ಬಾರ್ದ ಅಂತ ಈಗ ಹ್ಮ್ ಓದ್ತಾರ ಒಬ್ಬ ಸಣ್ಣವನೇ ಒಂದ್ ಜರ ದೋಸ್ತರ ಸಂಗಡ ಸೇರ್ ಜರ ಒಂದೊಂದ ದಿನ ಬಿಡದು ಹ ಮಾಡ್ತರ್ತ ನಂಗೆ
ಹ್ಮ್ ಹ್ಮ್
ಹ ಅವ್ನಿಗೆ ನಿಮ್ಮ ಕನ್ನಡ ಮೀಡಿಯಂ ತ್ತನ ಕನ್ನಡ ಗಣಿತ ಅಂದ್ರೂನಿಗೆ ಇಷ್ಟ ಅವ ಇಂಗ್ಲೀಷ್ ಓದ್ತಾನ ಇಂಗ್ಲೀಷ್ ಸೈನ್ಸ್ ಅಂದ್ರೆ ಅವನಿಿಗೆ ಇಷ್ಟ ಹ ಇಬ್ರು ಇದು ಮಾಡ್ತಾರ ನಾ ಯಚ್ಚ ನೀ
ಹ ಹಓದ್ ಮತ್ತೇಏನ ಸಾಲಿನ ಇಂಪಾರ್ಟೆಂಟ್ ಅಲ್ಲ ಮಕ್ಕ ಮ ಕಳಿಗೆ ಅದ ಇರಲಕ್ಕಂದ ಅದೇ ಮೇನಿ
ಎಲ್ಲ ಈಗ ತಿವಳಿಕೆಗೆ ಮಕ್ಕಳಿಗೆ ಜನರ ಸಂಪರ್ಕ ಕಡಿಮೆ ಈದ ತಿವಳಿಕಿ ಕಡಿಮೆ ಅದ ಈಗ
ಹಾ ಹಾ
ಜನ್ರದ ಸಂಪರ್ಕ ಏನ ಅದ ಜಾಸ್ತಿ ಇದ್ರ ನ್ ಇಲ್ಲಿ ಈಗ ಅವ ಮಕ್ಳು ಬರೇ ತಿನ್ಬೇಕು ಉಣಬೇಕು ಹಾರಡ್ಬೇಕು ಅನ್ನೋದ ಇಷ್ಟ ರ ಅಜ್ಜ, ಅಜ್ಜಿಗಳು, ದೊಡ್ಡೋರು, ಸಣ್ಣಾರಣ ಕಡಿಮೆ ಮಕ್ಕಳಿಗೇಲ್ಲಾ ಹ್ಮ್ ಜಾತ್ರಿ ಅದು ಎಲ್ಲಾನ ಹೋಗೋದಿತ್ತ ಅಂದ್ರೆ ನಾವ್ ಮನೆಗ ಇರ್ತೀನಿ ಹೋಗ್ಬರಂತಾವ್
ಹಾ
ಹ್ಮ್ ನಾವು ಓತಿವಿ ಅಂತ ಅನ್ನಲ್ಲವು
ಹಂಗೆದವ ಹುಡುಗುರೆಲ್ಲ
ಹ್ಮ್ ಏನ ಸ್ವಲ್ಪ್ ಯಾಕ ನಮ ಬರೆ ಜಾಸ್ತಿ ಕೂದಲಾನ ಉದ್ರಕತ ನೋಡ್ಲ ನನು
ಹಂಗೆ ಎಲ್ಲರ ಆಗ್ಯವ ತಗೋ ಅಕ್ಕ ಈಗ
ನಾನು ಜಗ್ಗೆ ಮೊದ್ಲೆ ಇಷ್ಟೆಲ್ಲ ಇದು ಆಗ್ತಿರ್ಲಿಲ್ಲ ಯಾಕ ಈಕಡ ಇ ಕಡೆ ಆಲ್ ಆಗತ ಆ ಮತ್ತೆ ಅದಕ್ಕೆ ಏನನ ಸಕ್ರೆ ಕಾಯಿಲೆ ಏನನ ಬಂದ್ರು ಉರ್ದ್ರ ಏನ ಸ ಅನ್ಕೊಂಡೆ ಅದೇ ಅನ್ಕೊಂಡ್ರೆನ್ ಅದಕ್ಕೆಯ್ಯದೆ ಹಾ ಸರಿಡ ನಾನ್ ಆಮೇಲೆ ಹಚ್ ತೊಂದಿನಾಗ ಹ